ಹಲೋ.
ಏ ಮಾಡಕ್ತಿಪ್ಪಾ್ುಲಿಯಾ.
ಇವಾಗೇ ನಾಷ್ಟ ಆಯ್ತು.
ಪುಣ್ಯ ಮಾಡಿರಲಿ ನೀವು.
ಹಂಗ ಮಾಡ್ದ ಲೇಟ್ ಆಯ್ತ ಇದ್ದ ಅದಕ್ಕೆ.
ಮನೆ ಊಟಾರ ತಿಂತಾ ಇದ್ರ ಲೇಟ್ ಆಗಿದ್ರರು ಊಟ ಸಿಗುತ್ತೆ ನಮ ನೋಡು ಊಟನ ಕಲ ಸಿಗತ್ತ. ನಾಷ್ಟತ ಮತ್ತ ಏನ್ಳ್ಸ.
ಹ್ಮ್-
ಮತ್ತೆ ನಡೆಸಿ.
ಏನಿಲ್ಲ ಹಂಗೆ ಕೂತಿದ್ದೆ ಸುಮ್ನೆ.
ಮಚಾ ಏನ್ ಗೊತ್ತಾ.
ಹಾ-
ನಾವ್ನ್ ಮೇಲಿಂದ ಈ ಯಾ ಪಕ್ಕಲ್ಲಿ ದುಡ್ಡು ಬರುತ್ತ ಆ ಯಾಪ್ಪಕ್ಕಲ್ಲಿ ದುಡ್ಡು ಬರುತ್ತ ಅಂತಿರ್ತೀವಲ್ಲಾ.
ಹ್ಮ್-
ಇನ್ ಮೇಲೆ ಹುಷಾರಾಗಿಿರ್ಬೇಕಕ್ ನಾವು.
ನಮ್ಮ ಗೆಳಗಂತ ಬಂದು ಏನಗ್ಯದ ಅದು. ಅದು ಅಂದ್ರ ಅವ್ನ್ ಜಂಗ ಮಾಡಿಲ್ಲ ಅದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡನ.
ಹ್ಮ್
ಅದ ನೀ ಕೇಳಿಬೋದು ಯ ಅಂತ ಅ ಯ ದುಡ್ಾಕಿದ್ರ ಅವ್ರ ಇ ಎಷ್ಟ ಕೊಡ್ತಿದ್ ವಾಪಸ್ ದಿವಸ ದ್ಸ ಎಷ್ಟು. ಕೊಟ್ಟ ಆಮೇಲೆ ಸ್ಲ್ಪ ಇಂಟೆಸ್ಟಂಗ್ಏನು ಕೊತಿದ್ರತ್ತ.
ಹಾ-
ಏನ ಆಗ್ಬಿಟ್ಟತದ ಅದು ಯ್ಯಪ್ ಮುಚ್ಕೊಂಡು ಹೋಗ್ ಬಿಡು ಒಂತ ತ್ರೀ ಒಂದ್ ಮೂರ್ಲ್ಲ ನಾಲ್ಕು ಮಂತ್. ಹ ಹ್ಮ ಮೂರ್ಲ್ಲ ನಾಕ್ ತಿಂಗ್ಳ ಆಗ್ಯದ ಮುಚ್ಕೊಂಡ್ ಹೋಗ್ಯದ ಅದ.
ಹ್ಮ್-
ಈಗ ಏನಗ್ಯದ ಮುಂಜೆ ಮುಂಜೆನ ಪೋನ್ ಹಚ್ಚನ ನಾನು ಮಕ್ಕೊಂಡಿನೇ ನನಗ. ಸಂದೇಶ ಕಳಿಸನ ವಾಟ್ಸಆಪ್ ಒಳಗ.
ಹ್ಮ್
ಎದ್ ನೋಡ್ತೀನಿ ಇ ಕಸ್ಯ ಚಿಕ್ಕಬಳ್ಳಾಪುರದು ಗೊತ್ತನಂದ.
ಹ್ಮ್
ನಾನು ನನ್ಗೆ ಗೊತ್ತಲ್ಲ ಒಬ್ಬಯ. ಬಾಯಿ ಮತ್ತೇನೊಬ್ ನಮ್ಮಇನ್ನೊಬ್ಬ ಇದ್ದ ನಾ ಏನು ಬೇರೆ ಕೆಲಸ ಇರ್ಬೇಕ ಅಂತ ಗೊತ್ತಿಲ್ಲ ಅಂದೆ ಅಲ್ಲಿ ಇದು ಇನ್ನೊಂದು. ಯಾವ್ದೋ ಊರ್ ಹೇಳದ ತಾಡ್ಲೆ ಕೇಳ್ತೇನೀ ಅಂದೇ. ಇಲ್ಲ ಮ ನನಗಷ್ಟು ಗೊತ್ತಲ್ ಮಚ್ಚ ಹಂಗ ಹಿಂಗಂದ ನಮ್ಮ ಗೆಳಯಾ ಯಾಕ್ಲ ಏನ ಐತೆ ಅಂದೆ. ಇಲ್ಲೇ ಒಂದು ನನ್ ಮೇಾಲ ಯಾರು ಹೋಗಿ ದೂರ್ ಕೊಟ್ಟಾರ ಅಲ್ಲಿ ಆರಕ್ಷಕ ಇಲಾಖೆ. ಕೆ ಒಳಗ ನಾನು. ಈ ಅದು ಏನಂತ ಕೇಳ್ದ ವಾಪಸ್ ಉತ್ತರ ಕೊಡ್ಲಿಲ್ಲ. ಬಿಟ್ಟ ಆಮೇಲೆ ಸ್ವಲ್ಪ ಹೊದ್ ಬಿಟ್ಟ ಪೋನ್ಚ್ಚತಿ ಎತ್ಲಲಿಲ್ಲ ಈಗ ಹಚ್ಚಿದ್ದ. ಇಲ್ಲ ನಮ್ದ ಬ್ಯಾಂಕ್ ಅಕೌಂಟ್ ಇದು ಮಾಡ್ಯಾರ ಫ್ರೀಸ್ ಮಾಡ್ಯಾರ. ನಾನು ನಾನ ಖಾತೆ ಫ್ರೀಸ್ ಮಾಡ್ಯಾರರು ದುಡ್ಡು ಹಾಕರ್ಲ್ಲ ತೆಗೆಯಕ್ ಬರಲ್ಲ ಅದಕ್ಕ ಏನಾಯ್ತು ಅಂತ ಅಂದೇ. ಅದೆೇಲ್ಲ ಹಿಂಗ ಒಂದ ಆಪ್ ಬಂದಿತ್ತು ಇಂತಷ್ಟ ರೊಕ್ಕ ಆಕಿದ್ರೆ ಇಂತಷ್ಟ ರೊಕ್ಕ ಬರ್ತದ ಹಿಂಗ ಏನೇನೋ ಇತ್ತು ಅದು ಅವರು ಯಾಕ ಮುಚ್ಕೊಂಡೋಗ್ರ ಅದು ಗೊತ್ತಿಲ್ಲ ಅದು ಫ್ರಾಡ್ ಅ ನನಗ್ ಗೊತ್ತ. ಗೊತ್ತಾಗಿಲ್ಲ ಅಂತ ಅಂದ.
ಹ್ಮ್
ಬ್ಯಾರಾಯರು ಯಾರ ಹಾಕಿರ್ತಲ್ಲರ ದುಡ್ಡು. ಆ ದುಡ್ಡು ಇವನ ಅಕೌಂಟಿಗೆ ಹಾಕ್ಯರ.
ಒಟ್ಟದ್ ಈಗ ಹೆಂಗ ಆಗ್ಬಬಿಟ್ಟದಂದ್ರ ಇವ್ ಅಕೌಂಟಿಗೆ ಬಂದವತ್ ಅನ್ಸೋಬೇಕು ಇವ್ ಖಾತೆಗೆ ಬಂದವತ್ ದುಡ್ಡು. ಈತರ ಆಗ್ಬಿಟ್ಟದ.
ಬೇರೆಯವ್ರು ಮಾಡಿರೋದು.
ಹಾ ಒಟ್ ಏನೋ ಗೊತ್ತಿಲ್ಲ ಅಂದ್ರ ಆ ಆಪ್ಯಿಂದ ಬಂದದ್ದ ಅಂತ ಇವಾಗ ತಿಳ್ಕೊಂಡಾನ.
ಹ್ಮ್
ಅವ್ರರೇ ಮಾಡ್ಯಾರ ಈ ಕಡೆಯಿಂದ ಈ ಕಡೆಗೆ ಮಾಡ್ಯಾರ. ಅಲ್ಲಿ ಅವಂದು ಬಂದ್ಬಿಟ್ಟದ ಖಾತೆ ಖಾತೆ ಸಂಖ್ಯೆ ಎಲ್ಲ ಇವನಂದು ಅದ.
ಹಕೊಂಡು ಇ ಇವ್ಗ ಹಾಕದು.
ಹ್ಮ್ ಹಿಂಗ ಮಾಡುದು ಅವ್ರ ಹತ್ರಸ್ಕೊಂಡ್ ಇವ್ರ ಹಾಕೋದು ಇವ್ರ ಹತ್ರ ಇಸ್ಕೊಂಡ್ ಅವನಿಗೆ ಹಾಕದು ಈ ತರ ಮಾಡ್ಬಿಟ್ಟಾರ. ಅವನಿಗೆ ಗೊತ್ತಿಲ್ಲ ಅವನಿಗೆ ನಮಗೆ ಹೇಳಿದ್ರು ಗೊತ್ತಾಗಲ್ಲ ನಾವು ಓದಕತ್ತವಿ ಗಣ. ಯಂತ್ರನು ಓದಕಕತೀವಿ ನಮ್ಗೆ ಗೊತ್ತಾಗಲ್ಲ ಇವೆಲ್ಲ ಅವ್ರ ಯಾರ ಈಗ. ನೂರು ಸಾವಿರ ಆದ್ರ ಯಾರಾದ್ರರು ಬಿಡ್ತಾರ ಅವ್ನ್ ಯಾರೋ ಒಬ್ಬ ಜಾಸ್ತಿ. ದುಡ್ಡು ಹಾಕಿರ್ಬೋದು ಅದಕೆ ಅವ ವೈಕೇಶ್ ದೂರ ಕೊಟ್ಟೋನ ಆರಕ್ಷಕ ಇಲಾಖೆಗೆ.
ಹ್ಮ್.
ಆಮೇಲೆ ಅವ್ರು ಬೆಳಿಗ್ಗೆ ಫೋನ್ ಇದು ಕರೆ ಮಾಡಿ. ಈತರ ಬನ್ನಿ ನಿಮ್ದು ಇದಾಗಿದೆ ಹಂಗಿಂಗಗೆ ನೋ ಅಂದ್ಬಿಟ್ಟಾರ ಅವನು ತಣ್ಣಗಾಯನಾ ಅಲ್ಲೇನೇ
ಹ್ಮ್
ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅದು ಯಾರು ಗೊತ್ತಿಲ್ಲ ಮನ್ಯಾಗ ಹೇಳಕ್ ಆಗಲ್ಲ.
ಎಲ್ಲಿನು ಇಲ್ಲೇ ಇರೋದ ಇಲ್ಲ ಊರಲ್ಲಿ ಇರ್ತಾನ.
ಇಲ್ಲೇ ಇರ್ತಾವನ.
ಹ್ಮ್
ಈಗ ಅಲ್ಲಿ ಅಲ್ಲಿ ಹೋಗ್ಬೇಕಲ್ಲ. ಅಲ್ಲಿ ಹೋಗ್ ಬಂದತ್ತಲ್ಲ ಅಲ್ಲಿ ಹೋಗೋಣ ಇವರು ಕರೆಕ್ಟ ಆಗೇ ಉತ್ತರ ಅವ್ನಿಗೆ ಹೇಳೋದಿಲ್ಲ. ಗೊತ್ತಲ್ಲ ಅವ್ರ ಹೆಂಗ್ ಮಾತಾಡ್ತಾರ. ಮತ್ತ ಇವ್ಣೇ ಇವನೇ ತಪ್ಪ ಮಾಡಿದ್ದಾನ ಇವನೇ ಅಪರಾಧಿ ಅನ್ನೋರ್ ತರ ನೋಡ್ತಾರ.
ಅವ್ರಗೇನೋ ಸ್ವಲ್ಪ ಆಸಿ ಕೊಟ್ಟರೆ ಏನೋ ಬಿಡ್ತಾರ ಅವರು ಸುಮ್ನೆ ಅಂತೂ ಬಿಡಲ್ಲ.
ಅದು ಹೆಂಗಾರ ಇರ್ಲಲ್ಲಲೆ ಈಗ ಈ ಅದೇ ಈಗ ನಾ ಅದು ಹಂಗೆ ದೂರ್ ಕೊಟ್ಟಿದ್ರೆ ಬೇರೆ ಮಾತ ಇದ್ ಏನರ ಸೈಬರ್ ದೂರ್ ಆಯ್ತ ಅಂದ್ರ ವಜ್ಜಾಗತ್ತ.
ಹ್ಮ್.
ಹ್ಮ್ ಅವಾಗ್ ಅವ ಏನ್ ಮಾಡಕ ಬರ್ಲಲೇ ಕೈ ಕಟ್ದಗಾ ಆಗ್ಯಾದ ಈಗ ಮನ್ಯಾಗೂ ಹೇಳಕವಲ್ತ್. ಗೆಳೆಯರು ಯಾರು ಸಹಾಯ ಮಾಡಕ್ಕ ಆಗಲ್ಲ ಈಗ ಇಂಥದ್ರನ್ಯಾಗ.
ಹ್ಮ.
ಒಬ್ಬ್ರ ಯಾರರ್ ಗೊತ್ತರ್ಬೇಕಕ್ಲೇ ಸಣ್ಣಗೆ ಅಂದ್ರ ಯಾರ್ ಸ ಅದ್ ಒಬ್ಬ್ರ ಯಾರು ಗೊತ್ತಿದ್ರ ಅಲ್ಲಿ ಏನರ ಉ ಹತ್ರ ಸಿಗುತ್ತ ಚಂದಾಗಿ ಇಲಿಕ್ಕೆಂದ್ರ ಏನ ಆಗತ್ತ ಗೊತ್ತೇ ಆಲಗ್ಯದ ಅಂತ ಅವ. ಅದಕ್ಕೆ ನಾನು ಗಾಬ್ರದೇ ಯಾವ್ದದು ನೋಡಿ ದ್ರ ಇದ್ರೊಳಗೆ ಇರ್ತದ ಪ್ಲೇ ಸ್ಟೋರ್ನಗ ಇರ್ತದ.
ನಮ್ ಫ್ರೆಂಡ್ ಹಿಂಗೆ ಹಾಕಿರ್ಬೋದು ಅನ್ಕೊತೀನಿ ಬೇರೆವ್ನ್ ಕೈಯಲ್ ಇಸ್ಕೊಟ್ಟಿದ.
ಹ್ಮ್.
ಅವನ್ ಮುಚಕೀಕೊಂಡ್ ಹೋಗ್ಬಿಟ್ಟವ್ರೇ ಅಂದ್ಮೇಲೆ ಅವ್ನ್ ಯೂನಿಕ್ ಸೈಕ್ ಮಾಡ್ಬಿಟ. ನಂಗ ಅದೆಲ್ಲ ಗೊತ್ತ ತ್ತಿಲ್ಲ ಅಂದಬಿಟ್ಟು,
ಹ್ಮ್.
ಮತ್ತೆ ಇವನೇ ಕಟ್ಕೊಟ ಲಾಸ್ಟ್ಗೆ.
ಅದು ಸರಿ ಯಾವರು ಅವನು ದೂರು ಕೊಟ್ಟಿರ್ಲಿಕ್ಕಂದ್ರ ಏನಾಗ್ತಿದಿಲ್ಲಿಗ.
ಅವ್ರ ದೂರ್ ಕೊಟ್ಬಿಟ್ಟಾರಲ್ಲ ಈಗ ಅದು ವಜ್ಜಿ ಹೊಂಟದ. ಈಗ ನೋಡ್ಲೆ ಒಂದ್ ಎರಡು ಆದ್ರೆ, ಇದು ಮಾಡ್ತಾರ ಇವರಿಗೆ. ಜಾಸ್ತಿ ಆಗ್ಬೇಕು ಅವಾಗ ಇಲ್ಲ ಇ ಇದೇನೋ ಹಗರಣ ನಡದದ ಅಂದಕೆಶಿ ಬಿಡ್ತಾರ. ಈಗ ಇವೊಬ್ಬನೆ ಸಿಗಿಬಿದ್ದ್ ಬಿಟ್ಟನ.
ಇವ್ನ್ ಹೇಳೋದು ನನ್ಗೂ ಹಿಂಗೆ ಮಾಡಿರೋದು ನಂದ್ದೇನ ಇಲ್ಲ ಅಂದ್ಬಿಟ್ಟು.
ಹ ಅದೇ ಹೇಳ್ಬೋದ ಬಿಡು ಅವ್ರ ಏನ್ ಅಂತಾರ ಈಗ ಈಗ ಅವ್ರಗ ಒಬ್ರು ಬೇಕ ಯಾರಾದ್ರು. ಹೌದಿಲ್ಲ.
ಇವಂದು ಇದ ಆಗಿರದತ್ತಾನೆ ಎಲ್ಲಾ ಇವಂದು ಹೋಗಿರೋದು ಕಾಸು.
ಇವಂದು ಹೋಗ್ಯೋದು ಬಂದದೋ ಏನ ಆಗ್ಯದೋ ಗೊತ್ತಿಲ್ಲ ಅವ ನಾ ಎನ್ ಜಾಸ್ತಿ ಕೇಳಿಲ್ಲ. ಯಾಕಂದ್ರೆ ಅವ್ನು ಇರೋ ಪರಿಸ್ಥಿತಿ, ತಗಿ ಇವೆಲ್ಲ ಕೆೇಳಕ್ ಆಗಲ್ಲ ನನಗ.
ಕೆಲಸ ಅಂತ್ರು ಏನೋ ಆಗಂಗಿಲ್ಲ ನನ್ ಕಡೆಯಿಂದ ಸುಮ್ಮನೆ ಯಾಕಿ ಎಲ್ಲಾ ಕೇಳತ್ ನಾನು ಬಿಟ್ಟೆ.
ಮೂರ್ ತಿಂಗ ಆದ್ಮೇಲೆ ಬಂದಯ್ತ ಅದು.
ಆ ಈಗ್ ಬಂದದ ಅದ್ ಮುಚ್ಕೊಂಡ ಹೋಗೆ ಮೂರ್ ನಾಕ್ ತಿಂಗಳ ಆಗ್ಯದ.
ಹ್ಮ್.
ಈಗ ಬಂದದತ್ ಅವನಿಗೆ ದೂರ ಅದ್ರ ಮ್ಯಾಲೀ.
ಹ್ಮ.
ಅದನ್ ಬಾಳ ಜನ ಇದು ಮಾಡ್ಯಾರ ನಮ್ಮ ಅ ನಮ್ಮ್ ಅಕ್ಕನ ವಿದ್ಯಾಲಯನಗೂ ಬಾಳ ಜನ ಮಾಡ್ಯಾರತ್ತ.
ಹೌದೌದು.
ನೀನು ಮಾಡಿ ಏನತ್ ಕೇಳಿದ್ಯಾ ಹೂ ಅಂತ ಅಂದ್ ಬಿಟ್ಲಪ ಏ ನೀನನಾ. ನಾ ಇನ್ಯಾಗ ಅದೇ ದೂರ ಆಗ್ಯತ್ ಅತ್ ನಾ ಕೇಳಕ್ತನಿ ಹಿಂಗ ಹೇ ಇಲ್ಲದ. ಇದ್ರೊಳಗೆ ಬಂದಿತ್ತಲ್ಲ ಅದಕ್ಕೆಲ್ಲರು ಇದು ಮಾಡ ಮಾಡಿದ್ಯ.
ಹ್ಮ್.
ನಾನು ಎಂತಾ ಗದ್ಲ. ಇನ್ನೊಮ್ಮ ಇಂತದೇನಿತ್ತು ನನಗ ಹೇಳಿರು ನಾನು ಒಮೆ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳ್ತೇನಾ. ಸುಮ್ಮ ಕಷ್ಟಕ ಬೀಳಬ್ಯಾಡ ಅಂದ.
ಅವ್ರದು ನಿಮ್ಮ ಅಕ್ಕದೇನು ಹೋಗಿಲ್ಲಾ ಅಂತ.
ನಮ್ಮ ಅಕ್ಕ ಅದು ಹಾಕಿಲ್ಲ ಬೇವರು ಯಾರಿಗು ಬೇಕಾಯತ್ತಂತ ಅದ ಕೊಟ್ಟಳ ನಮ್ಮ ಅಕ್ಕ ಅಕೌಂಟ್.
ಹು
ಹು ಅವರೇ ಏನೋ ಮಾಡ್ಕೊಂಡ್ ಹೊಲಿ ಈಗ ಇದಕ್ಕಾಯ್ತ ಅಲ್ಲಿ ಈಗ ವಜ್ಜ. ಅದ್ಕಲೆ ದುಡ್ಡು ಜಾಸ್ತಿ ಜಲ್ದಿ ಬೇಗ ಮಾಡ್ಬೇಕಂತೀವಲ್ಲ.
ಹು
ಅನ್ಕೊಂಡಟ್ ಸರಳ ಇರತ್ ಮೊದ್ಲಿಗೆ ಆಮೇಲೆ ಅನುಭವಿಸ್ಬೇಕಪ್ಪೋ.
ಬಟ್ಟ್ ಇದ್ರಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಐತಂದ್ರೆ ಅದು ಇದೆ ತಾನೆ ಅದು. ನ ಗೌರ್ಮೆಂಟ್ ಅರವ್ದೇ ಇರ್ಬೇಕು.
ಅದೇ ಏನೋ ಒಂದ್ ಗದ್ಲಾಗಿದೆ.
ಹು
ಏ ಏನ್ ಹೇಳಾಕ್ ಬರಲೆಪ್ಪ ಈಗ ನೋಡ. ಹಂಗ ಅದೇ ಮುಚ್ಕೊಂಡದ ಈಗ ಅದು ಆ್ಯಪ.
ಹು ಹು
ಈ ಪಾಪ ಈಗವವಾ ಸಿಗ ಬಿದ್ದಾನ.
ಹು
ಮತ್ತ ನಿನಗ ಯಾರ ಗೊತ್ತೇನ ಕಡೆ
ಆಕ ಎಲ್ಲಿ ಆ ಕಡೆನಾ ಎ ಎಲ್ಲಾರು ಗೊತ್ತಿಲ್ಲ ಲೆ.
ಗೊತ್ತಿದ್ರು ಬಂದ್ ನಿನಗೆ ಒದಿತ್ತಾರ ಮೊದ್ಲು.
ಹು ಹು ಅಂದ್ರೆ ಜಾಸ್ತಿ ಕ್ಲೋಸ್ ಇರೋರು ಆದ್ರೆ ಏನೋ ಹೇಳ್ತಾರೆ. ಬಂದ್ಬಿಟ್ಟು ಮಾತಾಡಸ್ತಾರೆ ಹಿಂಗ ಆಗೈತೆ.
ಅದೇ ಈಗ ಇವ್ನಿಗೆ ಹೇಳಕ್ ಆಗಲ್ಲ ಬಾಯಿಗೆ ಯಾಕಂದ್ರೆ ಅವ್ನಿಗೆ ಯಾರು ಗೊತ್ತರ್ಲಿಕ್ಕಿಲ್ಲ ಅಲ್ಲೆ.
ಹು
ಈಗ ನಾವು ನಮ್ಮ ಕೈಯಗೂ ಏನಿಲ್ಲೆ ಈಗವೆಲ್ಲ ಇಂತವುಕೆಲ್ಲಾ ಯಾರು ಬರ್ತಾರಲ್ಲ ಈಗ ಅವ ಒಬ್ಬನೇ ಮಾಡಿಲ್ಲಂತ. ತ್ತದ ಬಾಳ ಜನಾ ಮಾಡ್ಯಾರಾ.
ಹೌದನು
ಗೆಳೆಯರ ಮಾಡಿರ್ತಾರ.
ಹು
ಈಗ ಅವನ ಗೆಳೆಯರ್ ಹೇಳಿದರ್ಕೋ ಬಾರ್ಲಿ ಸ್ವಲ್ಪ ಹೋಗ್ ಬರಾಮ ಈ ತರ ಆಗಿದೆ ನಂದತ್ತಂದ್ರ ಅವ್ರ. ಬರ್ತಾರ ಪೊಲೀಸ್ ಸ್ಟೇಷನ್ ಅನ್ನು.
ಹು ಹು
ನಿಜ್ವಾಗ್ಲೂ ಅರ್ಧ ಕರ್ದ ಜನ ಹತ್ರ ಬರ್ಲ್ಲ ಅರ್ಧ ಮುಕ್ಕಲ್ ಜನನು ಬರ್ಲ್ಲ ನಂನ್ ಅನ್ಸೊ ಮಟ್ಟಿಗೆ.
ಹು
ನಮಗ ಯಾಕೋ ಅಂತಾರ ಅಷ್ಟ ಹತ್ರ ಇರೋ ಗೆಳೆಯರಾದ್ರು.
ಹು
ಒಬ್ರು ಬರ್ಬೋದಪ್ಪಾ ಏನು ಸ್ವಲ್ಪ. ಕಷ್ಟ ಅವನಿಗೆ ಒಂದ್ ತರ ಇದುಅರ ಸಿಗುತ್ತ ಮನೋ ಭಾವನೆ ಬೇರೆ. ಈ ಒಬ್ಬನ್ನೇ ಪಾಪ್ ಶಿವ. ನಮ್ದ್ ಅಂತದ್ದ ಏನಾಗಿತ್ತ ನಾವು ಅಲ್ಲಿ ಸ್ವಲ್ಪ ಏನ ನೋಡ್ಕೊಂಡ್ ಬರಮ್ಮತ್ ಅನ್ಬೋದ.
ಹೌದ
ಹು ಈಗ ಹೋಕೆ ನಾನು ಹಂಗೇನಿಂಟ್ನೆದ್ರ ಅಂದ್ರ ನಮ್ಮ ಇಬರಿಗೂ ಸೇರ್ಕ ತಿಳಿಸ್ತಾರ ಅವರು.
ಅವ್ರ ಗೆಳೆಯರಿಗೆ ಬಂದಿಲ್ಲ ಅಂದ ಇವನ ಜೊತೆಯಲ್ಲಿ ಮಾಡಿರೋ ಅವ್ರಿಗೆ
ಇಲ್ಲ ಹ್ ಅದು ಗೊತ್ತಿಲ್ಲ ಅದು ಅವ್ನಿಗೆ ಬಂದ ಒಟ್ ಇವಂದ ಒಬ್ಬನ ಸಿಗಿಬುದ್ ಬಿಟ್ಟನಿಗೆ
ಹ್ಮ್
ನಮಗೆ ಯಾರ್ ಗೊತ್ತಿರ್ಬೇಕಪ್ಪಾ ಈ ಕಡೆ ಇ ಬೆಂಗಳೂರಲ್ಲಿ
ಗೊತ್ತಿದ್ರೇನು ಅ ಅದೆಲ್ಲಾ ನಮ್ಗೆ ಇನ್ನ ನೀನ್ ಯಾಕ್ದೆಲ್ಲಾ ಮಾಡಕ್ ಹೋದೆ ಹಂಗೆ ಹಿಂಗೆ ಅಂತಾರ ನಮ್ಗೆ
ಹ್ಮ ನಮಗ ನಮಗು ಬೈತಾರ ಮೊದ್ಲು ಎಲ್ಲಾ ಕಡೆ ಬೈತಾರ ಈಗ ಮತ್ತ ಏನ್ ಮಾಡೋ ಜಾ ಹಾಪ್ ಸಿಗೆ ಬಿಟ್ಬಿಟ್ಟು
ಹ
ಮತ್ತೆ ಏನೆಲ್ಲಾ ಓದ್ದಾ
ಓದೋದು ಏನು ಇನ್ನೂ ಟೈಮ್ ಆಯ್ತಲ್ಲ
ಅಬ್ಬಬ್ಬಾ ಹ್ಮ್
ಹ್
ಹಿಂಗೆ ಹೇಳೋರೆ ಓದಿರ್ತಾರ ಬಿಡು
ಹ ನಾಳೆ ಒಂದು ಆಯ್ತಲ್ಲ ಪರೀಕ್ಷೆ
ಹ್ಮ್ ನಾಳೆದನೆ ಸರಳ ಅನ್ಕೋತೇನೆ
ಹ್ಮ್ ಎಲ್ಲಿ ಬೆಳಿಗ್ಗೆಯಿಂದ ಅಷ್ಟ ಇದು ಓದಕ್ ಮಾಡಿದ್ರೆ ಆಯ್ತಲ್ಲ
ಹಾ ಇವತ್ ಅದೇ ನಮ್ಮ ಈ ಕಡೆ ದೊಡ್ಡಮ್ಮ ಅವರು ಬರ್ತಾ ಇದ್ದಾರಾ ಮ ಹ್ಮ್ ಮನೆ ಬಾಡಿಗೆ ಅದೇ ನೋಡ ಅಂತಾ ಬರ್ತಾ ಇದಾರೆ
ಹ್ಮ್
ಒಮ್ಮ್ಯಾಗ ನೋಡ್ಕೊಂಡ ಬರ್ಬೇಕ ಈಗದೆ ಮತ್ತೆ
ಅವರು ನೋಡ ಮೂರ್ ತಿಂಗ್ಳ ಮುಚಾಕ್ ಹಾಕೊಂಡ್ ಹೋಗ್ಮೇಲೆ ಇವಾಗ ಬಂದ ಇದ್ದವನ್ ಪಾಪ
ಹ ಅದ್ರಾಗ ನಮ್ಗೆ ಬಾಳ ಹತ್ತಿರ ಆಯ್ತಾ
ಹ್ಮ್
ನಮ್ ಕೈಗೂ ಕಟ್ಟದಂಗ ಆಗದ ಏನ್ ಸಹಾಯನು ಮಾಡಕ್ಕ ಆಗಲ್ಲ ಕೇಳಿದೆ ಮೊದಲು ಒಂದ ಮಾತು ಬಾಯಿಗೆ ಎತ್ತಿಲ್ಲ ಅವನು
ಹ್ಮ್
ಅವನಿಗೆ ಯಾರು ಗೊತ್ತಾದ್ರೆ ನಾಲ್ ಯಾರಗ್ ಗೊತ್ತಿರ್ಬೇಕತ್ತತ್ ಅವ್ನಿ
ಅದು ಸುಮ್ಮನೆ
ಸ್ವಲ್ಪ ಸಣ್ಣ ಮನಸ್ಥೈರ ಬೇಕೀಗ ಅದಕ್ಕೆ ಯಾರಾದ್ರರು ಸಿಗ್ಬೇಕತ್ರ
ಭಯ ಬೀಳೋದ ಏನಿಲ್ಲ ಎತ್ತು ಅವ್ನ ಒಬ್ಬಂದೆಲ್ಲ ಆಗಿರೋದು ಎಷ್ಟೋ ಜನದು ಆಗೈತೆ
ಹಾಗೇತ್ತ ಅವನಿಗೇನು ಅಲ್ಲಿ ಹೋದ್ರೆ ಇವ್ರ ಕರೆಕ್ಟಗ ಉತ್ತರ ಕೊಡೋದಿಲ್ಲ
ಹ್ಮ್
ಅವ್ರಗ್ ಗೊತ್ತಲ್ಲ ಹೆಂಗ್ ಮಾತಾಡ್ಸ್ತಾರತ್ತ ಅದು ಭಯ ಇವ್ನಿಗೆ ಸರಿ ತಳಿ ಅಸ್ತಿ ನಿಂಗೆ
ಹ್ಮ್